ನಮಸ್ಕಾರ ಗೆಳತಿ.
ಏನ್ ಮಾಡ್ತಿದೀರಾ?
ಕೊಟ್ಟಡಿಯಲ್ಲಿ
ಹ್ಮ್ ಹ ಊಟ ಆಯ್ತಾ? ನಂದು ಇಲ್ಲ ಗೆಳತಿ, ಏನ್ ಮಾಡ್ತಿದ್ದೀರಾ?
ಇದೀನಿ ಮಲ್ಗಿದೀನಿ ಏನ್ ಮಾಡ್ಲಿ? ಪರೀಕ್ಷೆಗೆ ಓದ್ಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡಣ ಅಂತ ಇದೀನಿ.
ಹೌದಾ ಆರಂಭ ಮಾಡಿ ಪ್ರ ಗೆಳತಿ.
ಧನ್ಯವಾದಗಳು.
ಹೂ ಶುಭ ಮುಂಜಾನೆ ಗೆಳತಿ. ಹೂ.
ಹು.
ಹು ಎಲ್ಲಿ ಹೋದರಿ ಗೆಳತಿ ನೀವ್ ಗೆಳತಿಯರು ನಿಮ್ಮ ಕೊಠಡಿಯಲ್ಲಿ.
ಅಡಿಗೆ ಇಲ್ಲ. ಇಲ್ಲ ಗೆಳತಿ ಅವರೆಲ್ಲಾ ಮುಖ ತೊಳೆದು.
ಹ ಊಟ ಮಾಡಾಕ ಹೋಗ್ಯಾರ ಹ. ನಿಮ್ಮ ಊರಿನ ಯುಗಾದಿ ಹಬ್ಬದ ವಿಶೇಷತೆಯನ್ನು ತಿಳಿಸಿ ಕೊಡಿ ಗೆಳತಿ.
ಇವಾಗ ಯುಗಾದಿ ಹಬ್ಬಾ ನಮ್ಮ ಊರಲ್ಲ.
ಹಾ. ನೀವು ಹೇಗೆ ಆಚರಿಸುತ್ತೀರಿ ಹೇಗೆ ಆರ ಆ ಸಂಭ್ರಮ ಪಡೆಯುತ್ತೀರಿ ಎಲ್ಲಾ ತಿಳಿಸಿ ಕೊಡಿ ಗೆಳತಿ.
ನಮ್ಮ ಕಡೆ ಹೂ. ದೋಸೆ ಹು ಉಬ್ಬಟ್ಟು ಹು.
ಮಾಡ್ತಾರೆ ಅಷ್ಟೇನಾ ಅಷ್ಟೇ.
ಅಷ್
ನಮ್ಮ ಕಡೆ ಬಲು ಜೋರು ಯುಗಾದಿ ಹಬ್ಬ ಎಂದರೆ. ನಾವು ಬೆಳಗ್ಗೆ ಏದ್ದು. ಜಳಕ ಮಾಡಿ, ನಂತ ನಂತರ ಎಳ್ಳು ಬೆಲ್ಲ ಮಾಡಿ, ಪೂಜೆ ಮಾಡಿ ಮ ನಂತರ ಒಬ್ಬಟ್ಟು ಮಾಡಿ ಯುಗಾದಿ ಹಬ್ಬ. ಕಲ್ಲ ಎಲ್ಲೂ, ಬೆಲ್ಲ ಮಾಡೋದು. ಎಳ್ಳು ಬೆಲ್ಲ ಮಾಡಿ ದೇವರಿಗಿ ಏಡೆ ಮಾಡಿ. ಮಾಡಿ ನಂತರ. ಊಟ ಮಾಡಿ ಹೊಸ ಬಟ್ಟೆ ಧರಿಸಿ ದೇವಸ್ಥಾನ. ಪೂಜೆ ಮಾಡಿ ಬಂದೇ.
ಹ
ನಂತರ ಒಬ್ಬಟ್ಟು ಹೇಸರು ಬೇಳೆ ಕಾಳ ಕೂ ಹಲೋ ಗೆಳತಿ ನಮಗ ಏನು ಕೇಳಿಸ್ತಿಲ್ಲ ಸ್ವಲ್ಪ ನಿಧಾನಕ್ ಮಾತಾಡಿ.
ನೀವು ನಮ್ಮ ತರಾ ಒಬ್ಬಟ್ಟು ಮಾಡ ಮಾಡಿ.
ಡೈಲಿ ಒಬ್ಬಟ್ಟು ಸಾರು ಎಲ್ಲ ಮಾಡಿ
ಬೇವು ಬೆಲ್ಲ ಮಾಡಿ.
ಹು. ಹೂ ಕೋಳಿ ಸಾರು. ಮೇಕೆ ಸಾರು.
ಊಟ ಮಾಡಿ ಹೊಸ ಬಟ್ಟ
ಅಡುಗೆ ಮಾಡುತ್ತಾರೆ ಗೆಳತಿ ನಮ್ಮ ರೀತಿ ನಮ್ಮ ಕಡೆ ಯುಗಾ
ಪೂಜೆ ಮತ್ತ ನಂದು ಒಂದು ಸಂಭ್ರಮ.
ನಮ್ಮ ಹೊಸ ವರ್ಷ ಎಂದರೆ ಯುಗಾದಿ ಹಬ್ಬ ಅಂತೇ ಆದ್ದರಿಂದ.
ಇದರಿಂದಾನೇ ಹೇಳಿ ತುಂಬಾ ಚೆನ್ನಾಗಿ ಆಚರಿಸುತ್ತಾರೆ ಯುಗಾದಿ ಹಬ್ಬವನ್ನು. ನಿಮ್ಮ ಕಡೆ ಹೀಗೇನು ಇಲ್ಲವೇ.
ಇಲ್ಲ ನಮ್ಮ ಕಡೆ ಈ ಹಬ್ಬಕ್ಕೆ ಏನು ಈ ತರ ಆಚರಿಸ ಸುವುದಿಲ್ಲ.
ಹ್ಮ್ ದೀಪಗಳ ಹಬ್ಬಾ
ದೀಪಾವಳಿ ಹಬ್ಬ ಚೆನ್ನಾಗ್ ಆಚರ್ಸತಿವಿ
ಹೇಗೆ
ನಿದ್ದೆ ಎದ್ದು ಮನೆ ಮುಂದೆ ಎಲ್ಲಾ ಕಸಾತ್ತಲ್ಲಿ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆಯಲ್ಲಿ ಇರೋರು ಎಲ್ಲರೂ ಜಳಕಾ ಮಾಡಿ
ಹ್ಮ್
ಮತ್ತೆ ಕಜ್ಜಾಯ ಮಾಡಿ
ಮಾಡಿ ಹ್ಮ್
ಅನ್ನ ಮಾಡಿ ಸಾಂಬಾರ್ ಮಾಡಿ ಟಿ ಅದೆಲ್ಲಾ ಪಲ್ಯ ಹಾಕಿ
ಹ
ನಂತರ ಗೆಳತಿ ಈವಾಗ ನಮ್ಮ್ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿರ್ತಾರಲ್ವಾ ಅಲ್ಲಿ ಹೋಗಿ ಅವ್ರಿಗೆ ಪಲ್ಯ ಹಾಕಿ ಮತ್ತೆ ಬಂದು ನಾವು ನಾಸ್ಟಾ ಮಾಡೋದು
ಹ
ಕೇಳಿಸತಿದ್ಯಾ
ಹೌದು ಗೆಳತಿ ಕೇಳಿಸ್ತಾ ಇದೆ ಮತ್ತೆ ನೀವು ಪಟಾಕಿ ಎಲ್ಲ ಹೊಡೆಯುವುದಿಲ್ಲವೇ
ಅದು ರಾತ್ರಿ ಹೊತ್ತು ನಾವು ಪಟಾಕಿ ಎಲ್ಲಾ ಸುಡಿಸೋದು
ಹ್ಮ್ ಹ್ಮ್ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಪಟಾಕಿಯನ್ನೇ ಕೊಡಿಸುವುದಿಲ್ಲ
ಗೆಳತಿ ಮಾಡಲಿಕ್ಕ ಆಗುವುದಿಲ್ಲ
ನನಗೆ ಪಟಾಕಿ ಹೊಡೆಯುವುದೆಂದರೆ ಬಹಳ ಬಹಳ
ಅಷ್ಟೊಂದು ಭಯ ಪಡಬಾರದು ಜೀವನದಲ್ಲಿ ಸ್ವಲ್ಪ ಧೈರ್ಯವಾಗಿ ಇರಬೇಕು
ಏನು ಮಾಡೋದು
ಸಾಕಷ್ಟು ಭಯ ಆಯ್ತು ನಾನ ಇವಾಗ ಒಂದು ಹೇಳ್ತೀನಿ
ಮಾಡೋದು ಗೆಳತಿನಾ
ಕರೆಕ್ಟ ಆಗಿ ಸರಿಯಾಗಿ ಕೇಳಸ್ಕೊಳ್ಳಿ ಏನು ಮಾತಾಡಬೇಡಿ ನೀವು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸಾಕು ಖಂಡಿತ ನೀವು ಎಂದು ಬರೆಯಿದ್ದೀರಾ ಆದರೆ ಯಾವ ವಿಷಯವನ್ನು ಕನ್ನಡದಲ್ಲಿ ವಿವರಿಸಬೇಕು ಎಂಬುದು ಸ್ಪಷ್ಟವಾಗಿಲ್ಲ ದಯವಿಟ್ಟು ಚಿತ್ರವನ್ನು ಮತ್ತೆ ಕಳಿಸಿ ಅಥವಾ ಯಾವುದೇ ಪದ ವ ವ್ಯಾಕ್ಯ ವಿಷಯವನ್ನು ಕನ್ನಡದಲ್ಲಿ ವಿವರಿಸಬೇಕೆಂದು ಬರೆಯಿರಿ ನಾನು ಅದನ್ನು ಸರಲ ಸರಳ ಕನ್ನಡದಲ್ಲಿ ಅರ್ಥ ಮಾಡಿ ವಿವರಣೆಯೊಂದಿಗೆ ತಿಳಿಸುತ್ತಿದ್ದೇನೆ ನಿಮಗೆ ಅರ್ಥ ಆಯ್ತವೆೇ ಇದು ಎಲ್ಲಿಂದ ಸಂದೇಶ ಬಂದಿತ್ತು ಗೆಳತಿ. ನನಗೆ ನಮ್ಮ ಗೆಳತಿಯಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ
ಯಾವ ಗೆಳತಿ ನಿಮ್ಮ ಪಕ್ಕದ ಕಟ್ಟಡಿಯ ಗೆಳತಿಯೇ.
ಇಲ್ಲ ಶಾಲೆ ಕೊಠಡಿ ಗೆಳತಿ.
ಓ ಹೌದಾ ಆ ತರ ನೋಡೋಣ ಬಿಡಿ ಗೆಳತಿ ಅದು ಏನು ಅಂತ ನಾನು ಇಂದು ಊರಿಗೆ ತೆರಳುತ್ತಿದ್ದೇನೆ ಗೆಳತಿ. ನಮ್ಮ ತಾಯಿಯವರು ತುಂಬಾ ಒತ್ತಾಯ ಮಾಡುತ್ತಿದ್ದಾರೆ ಊರಿಗೆ ಬಾ ಊರಿಗೆ ಬಾ. ಬಾ ಎಂದು.
ನಿಮ್ಮ ತಾಯಿಯವರಿಗೆ. ನಿಮ್ಮನ್ನು ನೋಡ ನೋಡಬೇಕು ಅಂದು ಆಸೆ ಇದೆನೋ ಹೋಗಿ.
ಅಯ್ಯೋ ನಾನು ಮೊನ್ನೆ ಅಷ್ಟೇ ಬಂದೆ ಗೆಳತಿ. ಇಷ್ಟು ಬೇಗ ನನ್ನನ್ನು ನೋಡಲು ಅಷ್ಟೊಂದು. ಇಷ್ಟ ಪಡುತ್ತಿದ್ದಾರೆ ನಮ್ಮ ತಾಯಿಯವರು ಇಷ್ಟ ಪಡುವುದೆಂದರೆ ಆ ರೀತಿ. ಅಲ್ಲ ತಿ ಗೆಳತಿ. ನಮ್ಮ ಮನೆಯಲ್ಲಿ ತುಂಬಾ ಕೆಲಸ ಕಾರ್ಯಗಳಿದೆ. ಆದ್ದರಿಂದ ನಮ್ಮ ನಾನು ಹೋದರೆ ನಮ್ಮ ತಾಯಿಯವರಿಗೆ ಸ್ವಲ್ಪ. ಸಹಾಯವಾಗುತ್ತದೆ ಆದ್ದರಿಂದ ನಮ್ಮ ತಾಯಿಯವರು. ನನ್ನನ್ನು ಕರೆಯುತ್ತಿದ್ದಾರೆ ಅಷ್ಟೇ ಗೆಳತಿ ಬೇರೆ ಇನ್ನೇನು ಇಲ್ಲ.
ಇನ್ನ ನೀವು ಸಹಾಯ ಮಾಡದಿದ್ದೀರ ಇನ್ನು ಯಾರ ಸಹಾಯ ಮಾಡ
ಹೌದು ಆ ಅದಕ್ಕೆ ನಾನು ಹೋಗೋಣ ಎಂದು ಒಂದು. ಕೊಂಡಿದ್ದೇನೆ ಕೆಳತಿ ಇಂದು. ಆ ಸ್ವಲ್ಪ ಅಂಗಡಿಗೆ ಹೋಗಿ ಸ್ವಲ್ಪ ಸಾಮಾನು ತೆಗೆದುಕೊಂಡು. ಆ ನಂತರ ಊರಿಗೆ ತೆರಳುತ್ತೇನೆ.
ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಸುಮ್ ಸುಮ್ನೆನೆ ಅನ್ನ ವೇಸ್ಟ್ ಮಾಡ್ಬೇಡಿ.
ಇಲ್ಲ ಇಲ್ಲ ಸುಮ್ ಸುಮ್ನೆ ಇದು ವ್ಯರ್ಥ ಮಾಡೋಲ್ಲ ಗೆಳತಿ. ಆಹ ನಮ್ಮ ಮನೆಗೆ ಯಾವ ಆಹ ಸಾ. ಸಾಮಾನು ಮುಖ್ಯವಾಗಿ ಬೇಕಾಗಿರುತ್ತದೋ. ಆ ಸಾಮಾನನ್ನೇ ತೆಗೆದುಕೊಂಡು ಹೋಗುತ್ತೇನೆ ನಮ್ಮ ತಾಯಿಯವರತ್ರ. ಕೇಳ್ಕೊಳ್ತೇನೆ. ಅಹ ನಮ್ಮ ಮನೆಗೆ ಏನೇನು ಸಾಮಗ್ರಿಗಳು ಬೇಕು ಎಂದು. ಅದನ್ನೇ ತೆಗೆದುಕೊಂಡು ಹೋಗುತ್ತೇನೆ ನಾನ
ಕೆಲಸವಂತ ಮಾಡಿದ್ದೇನೆ ಗೆಳತಿ ವನ್ನು ಅವರು ಕ ಆದ್ದರಿಂದ ನನಗೆ ಹಣದ ತೊಂದರೆ ಆಗಿದೆ ಅಷ್ಟೇ.
ಅವರು ಕಳಿಸದೇ ಇಲ್ಲ ಆದ್ದರಿಂದ ನನಗೆ ಆ ಹಣದ ತೊಂದರೆ ಆಗಿದೆ. ಅಷ್ಟೇ
ಕೇಳಿಸ್ತೀರಿ ಮಾತಾಡಿದ್ದು.
ಸರಿಯಾಗಿ ಕೆಳಸ್ತಿಲ್ಲ. ಹಲೋ.
ಓ ಗೆಳತಿ.
ಹ್ಮ.
ಕೇಳಸ್ತಿಲ್ವಾ.
ಕೇಳಿಸ್ತಿಲ್ವ ನಾನ್ ಮಾತಾಡೋದು. ಇಲ್ಲ ಕೇಳಿಸ್ತಿಲ್ಲ ಕರೆಕ್ಟ್ ಸರಿ ಸರಿಯಾಗಿ ಶ್ರೀಮಕ ನಿ ಕೇಳಿಸ್ತಾ ಇದಿ ನನಗೆ ಇವಾಗ ಮಾತಾಡಿ ಕೇಳಿಸತೀದೆ
ಹ್ಮ್ ಅದಾಗಿ ರತಿ ನೀವೇ ಹೇಳಬೇಕು ನಿಮ್ಮ ಸಮಾಚಾರವನ್ನು
ಇನ್ನೇನು ಇಲ್ಲ ನಮ್ದು ಸಮಾಚಾರ ಹೇಳಿ ಹೇಳಿ ಪರೀಕ್ಷೆ
ಎತ್ತಿ ಓದಿಕೊಳ್ಳಿ ಗೆಳತಿ ಹ್ಮ ನಿಮ್ಮ ಪರೀಕ್ಷೆಗೆ ಇನ್ನು ಮೂರು ದಿನಗಳ ಕಾಲ ಸಮಯಾವಕಾಶಕ ಸಮಯ ಅವಕಾಶ ಕಾಲ ಇದೆ ಅಷ್ಟೇ ಆದ್ದರಿಂದ
ಸಮಯ ಕಾಲ ಅವಕಾಶ ಅಷ್ಟೇ ಇರೋದು
ಹ್ಮ ಆದ್ದರಿಂದ ನೀವು ಎದ್ದಿ ಚೆನ್ನಾಗಿ ಓದಿಕೋಳ್ಳಿ ಗೆಳತಿ ನೀವು ಮುಂದಿನ ದಿನಗಳಲ್ಲಿ ಉತ್ತೀರ್ಣರಾಗ ಉತ್ತೀರ್ಣರಾಗುವುದನ್ನು ನಾನು ನನ್ನ ಕಣ್ಣ ನೋಡಬೇಕು ಗೆಳತಿ ಆದ್ದರಿಂದ ನೀವು ಚೆನ್ನಾಗಿ ಓದಿಕೊಳ್ಳಿ
ಆಯ್ತು ಚೆನ್ನಾಗಿ ಓದಿಕೊಂಡು ನಿಮಗೆ ಉತ್ತೀರ್ಣ ಆಗೋಗೆ ಇಷ್ಟ ಪಡೋ ತರ ಮಾಡ್ತೀನಿ
ಗೆಳತಿ ನನಗೆ ಖುಷಿ ಆಗುತ್ತದೆ ಸರಿ ನಮ್ಮ ಮುಂದಿನ ಕರೆಗಳನ್ನು ಮುಂದಿನ ದಿನಗಳಲ್ಲಿ ಮಾತನಾಡೋಣ ಸರಿನಾ ಗೆಳತಿ
ಹ್ಮ ಸರಿ ಆಯ್ತು ಆಯ್ತು
ಹ್ಮ